ಲೋ ಹಲೋ ಹಾ ಏನ್ ಮಾಡ್ತಿದ್ದೀಯಾ.
ನೀ ಲಕ್ಕುತಿದ್ದನ.
ನಾನು ಕೂತೀಿ ನೋ ಊಟ ಆಯ್ತಾ.
ಹ ಲೈಫ ತಿದಲ್ಲಿಿಂದಂದು.
ನಮ್ದು ಆಯತ್ ನೋಡು. ಮತ್ತೆ ಎಲ್ರು ಆರಾಮ್ದಾರಲ್ಲಾ.
ಹ್ಞೂ ಎಲ್ಲರೂ ಆರಾಮ ಪಲಿ.
ನಮ್ ಕಡೆನ ಎಲ್ರು ಆರಾಮ್ಾರ.
ನೀುವೇ ಗಿದ್ದರು ಹ್ಮ.
ಹ್ಮ್ಮ್. ಏನ್ ಊಟ ಕೊಟ್ಟಿದ್ರು. ಹ್ಮ್. ಮತ್ತೆನಲ್ಲಿ. ಹಾ ಹೌದಾ. ಚೆನ್ನಾಗಿರುತ್ತ ಊಟ. ನಮ್ಗೂ ಅನ್ನ ಸಾಂಬಾರ್ ಕೊಟ್ಟಿದ್ರು ನಮಗೂ ಅನ್ನ ಸಾಂಬಾರ್ ಕೊಟ್ಟಿದ್ರು ಹ
ಹ್ಮ್
ಹ್ಮ್
ಮತ್ತೇಳ
ಮತ್ತೆ ಮೊನ್ನೆ ಒಂದ್ ಜಾತ್ರೆಗೆ ಹೋಗಿದ್ನಾ ಅಲ್ಲಿ ದೇವಿ ಅಲಂಕಾರ ಕಾರರ ಎಷ್ಟ್ ಚೆನ್ನಾಗ್ ಮಾಡಿದ್ರರು ಅಂದ್ರೆ ಭಾರಿ ಮಾಡಿದ್ರು ಹಂಗೆ ದೇವಿ ಎದ್ದು ಬರೋ ರೀತಿಯಲ್ಲಿತ್ತು ಆ ತರ ಮಾಡಿದ್ರು
ಹೌದುಾ
ಹ್ಮ ಮತ್ತೆ ಎಲ್ಲಾ ಜೋಕಾಲಿ ಅವೆಲ್ಲಾ ಆಟ ಆಡೋದು ಎಲ್ಲಾ ಚೆನ್ನಾಗ್ ಬಂದಿದ್ವಲ್ಲಿ ಹ್ಮ್ಮ್ಮ ಹ್ಮ ಹಾ ನಿಮ್ ಕಡೆ ಜಾತ್ರೆ ಮಾಡ್ತಾರಾ
ಮಾಡ್ತಾರೆ
ಎಷ್ಟ ದಿನ ಮಾಡ್ತಾರೆ
ಎರಡು ದಿವ್ಸ ಮಾಡ್ತಾರೆ
ಹ ಚೆನ್ನಾಗಿರುತ್ತಾ
ಹ್ಮ್ ಚ
ಹ್ಮ ಏನ್ ವಿಶೇಷ ನಿಮ್ ಜಾತ್ರಲಿ
ಏನ ಅದೇ ಜಾತ್ರೆ ಮಾಡ್ತಾರೆ ಪಲ್ಲಕ್ಕಿ ಮಾಡ್ತಾರೆ ಥೇರ್ ಹೇಳಿದ
ಹೌದಾ
ಹ್ಮ
ಹ್ಮ ಮತ್ತೆ ನಿಮ ಓದೋದ್ ಹೆಂಗ್ ನಡ್ದಿದೆ
ಚೆನ್ನಾಗಿ ನಡದತೆೆ ನಿಮಗೆ
ನಮ್ದು ಚೆನ್ನಾಗಾಗಿ್ ನೋಡ್ದಿದೆ ಬಿಡು
ಹ್ಮ್
ಹ್ಮ್ ಮತ್ತೆ ಏನ್ ಮಾಡ್ದ ಇವತ್ತು ದಿನವೆಲ್ಲಾ
ಏನಿಲ್ಲ ಊಟ ಮಾಡ ತ್ತಂಬಲಕತ್ತು
ಹ ಮಲ್ಗಿದ್ದಾ
ಹ್ಮ್
ನನ್ಗೆ ನಿದ್ದೆ ಮಾಡದಂದ್ರೆ ಜಾಸ್ತಿ ಸಷ್ಟಂಸ ತಲಾ
ಶಾಸ್ತಿಯ ನಿಷ್ಠಯತ ಹುಷಾರಿಲ್ಲ ಅಂತ ಮಲಗಿದ್ದೆ
ಹೌದಾ ಏನಾಗಿತ್ತು
ಏನಿಲ್ಲ ನೆಗಡಿ ಬಂದಿತ್ತು
ಹೌದಾ ಮತ್ ಎತ್ರ ತಗೊಂಡಿರ್ಲಿಿಲ್ವಾ
ತಗೊಳ್ಳಲ್ಲ ಅವನಡೆ ಅಡಿಗೆಲ್ಲ ಮಾತೃತೆಗಳಲ್ಲ ಕಡಿಮೆ ಆಗುತ್ತೆ ತಾ
ಹೌದಾ ಏನ್ ಬಿಸಿ ನೀರೆಲ್ಲಾ ಕುಡಿತೀರಾ ಆ ಟೈಮ್ ಅಲ್ಲಿ
ಬಿಸಿನೀರು ಏನು ಕುಡಿಯೋದಿಲ್ಲ ತಾನು ತಾನೇ ಕಮ್ಮಿ ಆಗುತ್ತೆ
ಓ ಹಂಗೆ ನಾ ಹಂಗಿದ್ರೆ ನೀವು ಗಟ್ಟಿ ಆಗಿದ್ದೀರಾ ಅಂತ ಅರ್ಥ ಆಯ್ತ್ ಬಿಡು
ಹ್ಮ್
ಹ್ಮ ಹ್ಮ್ ಮತ್ತೆ ನಿಮ್ಮ ಕಾಲೇಜ್ ಅಲ್ಲಿ ಏನಾದ್ರು ಫಂಕ್ಷನ್ಸ್ ಏನಾದ್ರು ಕಾರ್ಯಕ್ರಮಗಳು ನಡೆದಿದ್ವಾ ಹೆಂಗೆ
ನಡೆದಿಲ್ಲ ನಿಮ್ಮ ಕಡೆ
ನಮದು ನಡೆದಿತ್ತು ಮತ್ತೆ ಒಂದ್ ವಾರದಲ್ಲಿ ಆ ದಿನ ಈ ದಿನ ಅಂತ ವಿಶೇಷ ದಿನಗಳು ದಿನಗಳೆಲ್ಲಸೂಚಸಿದ್ರು ನಮಗೆ ಆ ದಿನದಲ್ಲಿ ಏನಾಗುತ್ತೆ ಅದನ್ನಲ್ಲಾ ಮಾಡ ನಡೆದಿತ್ತು ಇವಾಗ ಸೋಮವಾರ ಅದ ಅ ಇದೆ ಸೋಮ ಸೋಮವಾರ ಇವಾಗ ಸೋಮವಾರಕ್ಕೆ ಒಂದಥರದ್ ಬಟ್ಟೆ ಹಾಕೊಂಡು ಹೋಗ
ಸೋಮವಾರ ಏನು ಮಾಡಿದ್ರು ಮುಂದೆ ಹೇಳು ಬರೀಸು ಸೋಮವಾರ
ಅಂದ್ರೆ ಸೋಮವಾರದಲ್ಲಿ ಇವಾಗ ಒಂದೇ ತರ ಬಟ್ಟೆ ಹಾಕೋದು ಮತ್ತೆ ಮಂಗಳವಾರ ಬಂದ್ರೆಆ ಬೆಂಕಿ ಇಲ್ದನೆ ಅಡುಗೆ ಮಾಡೋದು ಹಂಗೆ ಎಲ್ಲಾ ವಾರಗಳಲ್ಲಿ ಒಂದೊಂದು ವಿಶೇಷ ಕಾರ್ಯಕ್ರಮಗಳ ಇಟ್ಕೊಂಡಿದ್ರು ಕಾರ್ಯಕ್ರಮನ ಇಟ್ಕೊಂಡಿದ್ರು ನಿಮ್ಮ ಕಾಲೇಜ ಅಲ್ಲಿ ಹಿಂಗೆಲ್ಲಾ ಮಾಡಲ್ವಾ
ನೀನ್ ಎದ್ರಲ್ಲಿ ಭಾಗವಹಿಸಿದ್ದೆ
ನಾನು ಇದ್ರಲ್ಲೇ ಭಾಗವಹಿಸಿದ್ದೆ ಅದೇ ಬೆಂಕಿ ಇಲ್ಲದೆೇ ಅಡುಗೆ ಮಾಡ್ತಾರಲ್ವಾ ಅದ್ರಲ್ಲಿ ಭಾಗವಹಿಸಿದ್ದೆ ನಾನು ನಿಮ್ಮ ಕಾಲೇಜಲ್ಲಿ ಹಿಂಗ ಏಲ್ಲಾ ಮಾಡಲ್ಲ ನಾನು ಅದು ಮೊಸರ ಅವಲಕ್ಕಿ ಅಂತ ಬರುತ್ತೆ ಅದನ್ನ ಮಾಡಿದ್ದೆ
ಏನೇನು ಹಾಕಿ ಮಾಡ್ತಾರೆ
ಅದಕ್ಕೆ ಫಸ್ಟು ಅವಲಕ್ಕಿನ ನೀರಲ್ಲಿ ತೊಳಿತಾರೆ ಅದಕ್ಕೆ ಫಸ್ಟು ಅವಲಕ್ಕಿ ನಾ ನೀರಲ್ಲಿ ತೊಳಿತಾರೆ ತೊಳೆದು ಆಮೇಲೆ ಬಸ್ದಿ ಅದಕ್ಕೆ ಮೊಸರು ಈರುಳ್ಳಿ ಆಮೇಲೆ ದಾಳಿಂಬ್ರೆ ಹಣ್ಣು ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನ ಪುಡಿ ಆಮೇಲೆ ಇದ ಹಾಕತಾರೆ ದ್ರಾಕ್ಷಿ ಸ್ವಲ್ಪ ಹಾಲ ಹಾಕ್ತಾರೆ ಎಷ್ಟ ಮಾಡಿ ಮಿಶ್ರಣ ಮಾಡಿದ್ರೆ ಮುಗೀತು ರೆಡಿ ಮೊಸರಲಕ್ಕಿ ಅಂತ ಹ
ಹುಹ್ ಚೆನ್ನಾಗಿತ್ತ ನಾವೆಲ್ಲ ಮಾಡಲ್ಲ ಅದು
ಹೌದಾ ಅದು ಚೆನ್ನಾಗಿರುತ್ತೆ ನಮ್ ಕಡೆ ಅದು ಶಿವನ ಹಬ್ಬ ಬರುತ್ತೆ ಅದಕ್ಕೆ ಫೇಮಸ್ ಅದು ನಮ್ ಕಡೆ ಹ್ಮ್ ಹಾ ಹೌದು ಮತ್ತೆ ನಿಮ್ಮ ಕಡೆ ಏನು ವಿಶೇಷ
ನಮ್ಮ ಕಡೆ ಏನು ವಿಶೇಷ ಇಲ್ಲ
ಹೌದಾ ನಿಮ್ಮ ಕಡೆ ಏನ ಅದ ತೊಗರಿ ಬೆಳೆ ಜಾಸ್ತಿ ಬೆಳಿತೀರಾ ಅಂತ ಕೇಳ್ತೊತಿದ್ದು.
ಹೌದು. ಒ. ಡಿಸ್ಟ್ರಿಕ್ಕಿಗೆ ಕಲಬುರಗಿ ತೊಗರಿ ನಾಡು ಅಂತ ತೊಗ. ಇರ ನಾಡು ಕಣಕ್ಕೆ ಅಂತ. ತಕು ಗಾಸ್ ತಗತ.
ಹೌದಾ.
ಜಾಸ್ತಿ ತೊಗರಿ ಬೆೋದೆೇ ನಮ್ಮ ತಾಲೂಕಲ್ಲಿ ನಮ್ಮ ಡಶ್ಟ. ಾಕ ಹು.
ಮತ್ತೆ ಇದು ನೀವು ಪ್ರವಾಸಕ್ಕೆ ಹೋಗೋದ ಏನಾದ್ರು ಪ್ಲಾನ್ ಏನಾದರು ಹಾ.
ಏನು ಪ್ರವಾಸಕ್ಕೆಲ್ಲ ಹೋಗಲ್ಲೇ ಬೆ. ಪ್ರ ಸ ಪರೀಕ್ಷೆಗಳುಿದ್ದಾವೆ.
ಹೌದಾ. ಅಂದ್ರೆ ನಿಮ್ಗೆ ರಜೆ ಇದ್ದಾಗ ಎಡು. ೀ ಎಲ್ರೂ ಮಾತಾಡ್ಕೊಂಡು ಹೋಗಕ್ ಬರುತ್ತೆ.
ಹೌದಾ ನೋಡೋಣತ್ತವ ರಜೆ ಇದ್ದಾಗ ರಜೆ ಇದ್ದಾಗ ಯೋಚನೆ ಮಾಡ.
ಹಾ ಹ ಮತ್ತೆ ಇದು ಏನನ್ ಏನೋ ಕೇಳ್ಬೇಕ ಅನ್ಕೊಂಡಿದ್ದೆ ನನ್ಗೆ.
ಏನು ಕೇಳ.
ಅವತ್ತು ನಿಮ್ಮ್ ಮನೆಗ್ ಬಂದಾಗ ನಿಮ್ಮಮ್ಮ ಅವರು ಇದ್ ಮಾಡಿದ್ರು. ವಡಪ ಮಾಡ್ಕೊಟ್ಟಿದ್ರು ಅದ. ಚೆನ್ನಾಗಿತ್ತು ಅದು ಹೆಂಗ್ ಮಾಡದಂತ ಗೊತ್ತ ನಿ. ನಿಗೆ ಬಡ.
ಏನು ಮಾಡಿದರು. ನನಗೆ ಗೊತ್ತಿಲ್ಲ.
ಹೌದಾ ಹಾಗಿದ್ರೆ ಬಿಡು ಅವ್ರಗ ಫೋನ್ ಮಾಡಿ ಕೇಳ್ಬೇಕು.
ಅವಿಗೆ ಮಾಡು ನನಗೆಲ್ಲ ಗೊತ್ತಿಲ್ಲ ಆ.
ಹೌದಾ ಹಾ.
ಮತ್ತೆ.
ಮತ್ತೆ ಏನಿಲ್ಲ ನೋಡು ಹೆಂಗಿದೆ. ಿನಾಏ. ಏನ್ ನಡೀತಿದೆ. ಹ. ಜೀವನ ಹೆಂಗಿದೆ ಏನೇನ್ ನಡಿದೆ ನಮ್ದು ಚೆನ್ನಾಗಿದೆ. ನಮ್ದು ಚೆನ್ನಾಗಿದೆ.
ಕೇಳಿರೋ ಕ್ವಶ್ನ್ೇ ಮೂರ್ ಮೂರು. ಸರಿ ಕೇಳ್ತಿಯಾ ಹೆಂಗಂತ. ತಾರೆ ಆನ್ಸರ್ ಕೊಡಬೇಕು.
ಓ ಅದು ನಿನ್ಗೆ ಯಾಕೋ ಕೇಳಿಸ್ತಿದೆ ಅನ್ಸುತ್ತೆ ಅದಕ್ಕೆ ಹಂಗ ಆಗ್ತಿದೆ ಅದು
ಫೇ ಹಂದ
ಮತ್ತೆ ಹೇಳ್ಬೇಕ ನೋಡು ನಾವು ನಮ ಕುಟುಂಬದ ಸಮೇತ ಪ್ರವಾಸಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅದಕ್ಕೆ ಸ್ನೇಹಿತ ಲ್ರು ಯಾರಾದ್ರು ಬರ್ತೇನ ಅಂತ ಅದೇ ಇವಾಗ ಪರೀಕ್ಷೆ ಮುಗದ್್ಮೇಲೆ ಹೋಗ್ಬೇಕೇವಾಗ ಮತ್ತೆ ಒಳ್ಳೊಳ್ಳೆ ಜನಗಳನ್ನ ನೋಡ್ಕೊಂಡುೋಗ್ ಬರ್ಬೇಕು ಹಾ ಹೋಗ್ಬೇಕು ಹೋಗ್ಬೇಕು
ಹ್ಮ
ಹ್ಮ್ ಅಲ್ಲಿ ಒಂದ್ ನಾಕ ದಿನ ಕಳೆದ್ರೆ ಎಲ್ಲಾ ಕುಟುಂಬದ ಸಮೇತ ಅವ್ರ ಜೊತೆ ಕಾಲ ಕಳೆದಂಗ ಆಗತ್ತೆ ಚೆನ್ನಾಗಿ
ಹ್ಞೂ ಚೆನ್ನಾಗಿರುತ್ತೆ ಹೋಗ್ಬಿಟ್ಟು ಬನ್ನಿ
ಹಾ ಅದೇ ಮತ್ತೆ
ಹೇಳ್ಬೇಕು
ಅದೇ ಈ ಜಾತ್ರೆ ಎಲ್ಲಾ ಮಾಡದು ಎಲ್ಲರೂ ಒಂದ್ಗೂಡ್ತಾರೆ ಅಂತ ಮಾಡ್ತಾರಲ್ವಾ ಒಗ್ಗಟ್ಟ ಸಿಗುತ್ತೆ ಒಗ್ಗಟ್ಟಿಂದ ಇರ್ತಾರೆ ಅ ಗೆ ಅಲ್ವಾ್ಮ
ಅವ
ಒಟ್ಟಿಗೆಸ ಹ ಅದೇ ಇವಾಗ ಎಲ್ರುೂ ಕೆಲ್ಸ ಮ ಓದಿನ ನಡುವೆ ಜಾಸ್ತಿ ಇದ್ಮ ಇವ ನಮ್ದು ಮುಂದಿನ ವಾರ ಮುಗಿಯುತ್ತೆ ಪರೀಕ್ಷೆ ಜೂನ್ ತಿಂಗಳಲ್ಲಿ ಹೋಗ್ಬೇಕಂತ ಅನ್ಕೊಂಡಿದೀವಿ
ಹೌದಾ
ಹಾ ನಿಂಗೆ ಪರೀಕ್ಷೆ ಇಲ್ಲ ಅಂದ್ರೆ ನೀವು ಬರ್ತಿದ್ರೆ ಬರ್ರಿ ಹೇಳ್ತೀನಿ ಮನೇಲಿ
ನಾವು ಬರೋಕ್ಕಾಗಲ್ಲ
ಹೌದು ದಾ ಹ್ಮ ಸರಿ ಬಿಡಿ ಹಂಗಿದ್ರೆ ಖಾಲಿ ಇದ್ದಾಗ ಹ್ಮ ಓ ಅದೇ ಅದೇ ಖಾಲಿ ಸಮಯ ಇದ್ದಾಗ ನೋಡಕ್ ಬರುತ್ತೆ ಬಿಡು
ಹೌ
ನಿನ್ಗೆ ಪುಸ್ತಕ ಓದದ್ರಲ್ಲಿ ಏನಾದ್ರರು ಆಸಕ್ತಿ ಇದೆನಾ
ಇದ್ದಿರೋ ಸೆಲಬಸ್ಸೇ ಓದೋಕ್ಕಾಗಲ್ಲ ಇನ್ನು ಪುಸ್ತಕ ಓದೋ ಯಾವುದೇ ಆಸರನೂ ಇಲ್ಲ
ಓ ಹಂಗಂತಯಾ ಇಲ್ಲ ಒಬ್ಬೊಬ್ಬರಿಗೆ ಪುಸ್ತಕ ಓದದ್ರಲ್ಲಿ ಆಸೆ ಜಾಸ್ತಿ ಇರುತ್ತೆ
ನನಗೆ
ಅದಕ್ಕೆ ಕೇಳಿದೆೇನೆ ಹೌದು ಆಟ ಆಡದ್ರಲ್ಲ ಇದನಾ
ನನಗೆ ನನ್ನ ಜೀವನದ ಮೇಲ ಆಸೆ ಜೀವಂದು ಮೇಲೆನ ಆಸಕ್ತಿ ಇಲ್ಲಾ ಅಷ್ಟು
ಓ ಹಿಂಗ ಯಾಕೆ
ನಾನೆಷ್ಟು ಓದಿದ್ರೆ ಏನು ಏನು
ಹೂ ಮತ್ತೆ ಆಟ ಆಡೋದ್ರಲ್ಲಿ ಆಸಕ್ತಿನಾ
ಹ್ಞೂ ಅದರಲ್ಲಿ ಒಂದು ಸ್ವಲ್ಪ ಇದೆ
ಹೌದಾ ಚೆನ್ನಾಗ ಆಯ್ತು ಬಿಡು ಹ್ಮ ಮತ್ತೆ ಎಲ್ಲಾ ಆರಾಮ ಇದಿರಲ್ಲ
ಹೂ ನಾವು ಚೆನ್ನಾಗಿದ್ದೀ ನೀವು
ನಾವು ಚೆನ್ನಾಗಿ ಇದೀವಿ ನೋಡಿ
ಹೌದ
ಹಾ ಖಾಲಿ ಸಮಯ ಸಿಕ್ಕಾಗ ಹೇಳು ಸಮಯ ಸಿಕ್ಕಾಗ ನೋಡಣಂತೆ ಸಿಗಣಂತೆ ಎಲ್ಲಾದರೂ
ಹೂ ಸಮಯ ಸಿಕ್ಕಾಗ ಹೇಳ್ತೀ ನೋಡನಾ
ಸರಿ ತಗೋ ಅದೇ ಅವ್ರಿಗೆಲ್ಲ ಕರ್ಕೊಂಡ್ ಹೋಗ್ತೀವಿ ಅದ್ರ ಜೊತೆ ನೀನ್ ಬರ್ತೀನೋ ಅಂತ ಮಾಡಿದ್ದೆ
ಇಲ್ಲಿ ನನಗೆ ಯಾವಾಗ ಸಿಕ್ಕಾಪಟ್ಟೆ ಕೆಲಸ ಇದೆ
ಹಾ ಸರಿ ಸರಿ
ಸಿಕ್ಕಾಪಟ್ಟೆ ಕೆಲಸಗಳು
ಹೂ ಸರಿ ಸರಿ ಸರಿ ಹ್ಮ ಹ್ಮ